ನಮಸ್ತೆ.
ನಮಸ್ತೆ ಹೇಗಿದ್ದೀರಾ.
ಚೆನ್ನಾಗಿದ್ದೀನಿ ನೀವ ಹೇಗಿದ್ದೀರಾ. ಹ್ಮ್ ಚೆನ್ನ
ಹ್ಮ್ ಮತ್ತೆ ಹೇಗಿದೆ ನಿಮ್ ಲೈಫು.
ಚೆನ್ನಾಗಿದೆ.
ಹ್ಮ್ ಊಟ ಆಯ್ತಾ.
ಹ್ಮ ಇಲ್ಲಾ ಮಾಡ್ಬೇಕು ನಿಮ್ದಾಯ್ತಾ.
ಇನ್ನು ಇಲ್ಲ ಮಾಡ್ಬೇಕು ಇನ್ನು ಮನೆಗ್ ಹೋಗಿಲ್ಲ ಹೋಗ್ಬೆಕಿನ್ನು.
ಹ್ಮ್ ಅದೇ ನಿಮ್ಮತ್ತ ಮಾತ್ರ ಎಷ್ಟು ಪರಿವಾಳಗಳಿದೆ.
ನಮ್ಮ ಹತ್ರ ಆಲ್ಮೋ ಹತ್ತತ್ರ ಒಂದು ಮೂವತ್ತು.
ಮೂವತ್ ಇದಿಯಾ ಅದನ್ನೆಲ್ಲಾ ಹೆಂಗ್ ನೋಡ್ಕೋತೀರಾ.
ನಾನ್ ಸದ್ಯಕ್ ಇವಾಗ ನಾನು ಅಂದ್ರೆ ನಾನ್ ತಗೊಂಬಂದ್ರನು ನಮ ಫ್ರೆಂಡ್ ಹತ್ರ ಕೊಟ್ಟಿಕ್ಕಿರ್ತೀನಿ. ನಾನ್ ನಮ್ಮ್ನೆಗ್ ತಗೊಂಡ್ ಹೋಗಲ್ಲ ಯಾಕಂದ್ರೆ ನಮ್ಮ ಮನೇಲಿ ಬಿಡಲ್ಲ. ಈಗತ್ವಾ ಹ್ಮ್ ಹ್ಮ್ ಹೌದು.
ಹ್ಮ್ ಮತ್ತೆ ಹ ಹ. ಬಿಡಿ ನಿಮ್ ನಿಮ್ ಸ್ನೇಹಿತ ಚೆನ್ನಾಗಿ ಹೋಗ್ಕಂತಾನ ಅದನ್ನೆಲ್ಲಾ.
ಹ ನಾನು ಅವಾಗ ಅವಾಗ ಬಂದ್ ನೋಡ್ಕೊತೀನ. ಅದ್ರಲ್ಲ ಅದ್ರಲ್ಲಿ ಪರವಾಗಿಲ್ಲ. ಏನ್ ಭಯ ಏನು ಇಲ್ಲ.
ಹ್ಮ್ ಅದಕ್ಕೆ ಊಟ ಎಲ್ಲಾ ನೀವೇ ತಕ್ಕೊಡ್ತೀರಾ.
ಹೌದು ನಾವ್ ತಕ್ಕೊಡ್ದಂಗ ಇನ್ ಯಾರ್ ತಕ್ಕೊಡ್ತಾರೆಲಿ.
ಅಲ್ಲಾ ನಿಮ್ ಸ್ನೇಹತ್ರರತ್ರ ಇಲ್ವಾ.
ಹ್ಮ್ ಅಂದ್ರೆ ಅವನ ಇರ ಅವನ ಅವನತ್ರ ದುಡ್ ರ್್ದಾಗ ಅವನು ಇಸ್ಕೊಂತಾನೆ ಇಲ್ಲಂದೆ ನಾವು ಓಡಿಸ್ತೀವ ಅಷ್ಟೆ.
ಹ್ಮ್ ಅವ್ರಗ ನಿಮ್ ಮನೆ ಹತ್ರ ಎಲ್ಲಾ ಅದೇ ಜಾಸ್ತಿ ಮಾಡ್ತ ತರಂಸ ತಲ್ವಾ
ನಮ್ಮನೆೇ ಹತ್ರ ಅಂತಾನ ಅಲ್ಲ ಪಲ್ಲ ಜಾಗದ ನೀ ಇದ್ದೇ ಇರುತ್ತೆ ನಿಮ್ಮೆಲ್ಲದಲ್ಲಿ ಇಲ್ಲ ಇಲ್ಲಿಿರಾ ಅಂತ ಇಲ್ಲ ಹಿಮೆಲದಲ್ಲಿ ಒಂದು ನಾಲ್ಕ ಐದು ಜನ ಇಟ್ಟಿದ್ದಾರೆ
ಹ್ಮ್ ಹೌದು್ ಇಕ್ಕಿದ್ದಾರೆ ನಾನ್ ಚಿಕ್ಕ ವಯಸ್ಸಿನಲ್ಲಿ ನೋಡ್ತಿದ್ದೆ ಒಬ್ಬರ ಮನೇಲಿ ಇತ್ತು ಅದ ಎಷ್ಟು ಚೆನ್ನಾಗಿತ್ತು ಒಂದು ಒಂದು ಬಿಳಿ ಇದು ಬಣ್ಣದ್ದು ಅದಕ್ಕೆ ಕಾಲಿಗೆ ಸಾಕು ಸಕ್ತಂಗ ಇರ್ತಾ ಇತ್ತು
ಓ ಬಾ ಬ
ಹ್ಮ್ ಅವರು ಎತ್ಕೊಡಿ ಅಂತ ಅಂದ್ರೆ ಎತ್ಕ ಕೊಡ್ತಾ ಇದ್ರು ಕೈಗೆ ಅ ನನ್ಗೆ ಭಯ ಕಚ್ಚುತ್ತೆ ಅಂತ
ಹ್ಮ್
ಹ ಚಿಕ್ಕ ವಯಸ್ಸಲ್ಲಿ ತುಂಬಾ ಹೊರಗಡೆನೆೇ ಇರ್ತಾ ಇದನ ನಾನು
ಹ್ಮ್
ಹ್ಮ್ ಅದಕ್ಕೆ ಹೋಗ್ತಾ ಇದ್ದೆ ನೋಡಕ ಎಲ್ಲಿಲ್ಲಿ
ಹ್ಮ್
ಹ್ಮ್ ಒಂದ್ಸರಿ ಆದ್ರೆ ನಾನ ಇದ್ ಹೇಳ್ಬೋದ ಎಲ್ಲಿ ಹೋಗುತ್ತಿಲ್ಲಾ ನಿಮ್ಗೆ ಹ್ ಸರಿ ಪಾರ್ಕ್ ಹೋಗಿದ್ವಿ ಗೌರ್ಮೆಂಟ್ ಪಾರ್ಕ್ಗೆ ಅಲ್ಲಿ ಓಡಾಡ್ತಾ ಇದ್ವಿ ಒಬ್ಬರು ಬಂದು ಪಕ್ಷಿ ಇಡ್ಕೊಂಡು ಅದಕ್ಕೆಲ್ಲ ಕೂತ್ ಇದು ಪುಕ್ಕ ಇರತ್ತಲ್ವಾ ಅದನ್ನೆಲ್ಲಾ ತಗ್ದಬಿಟ್ಟು ಇದು ಅದನ್ನ ಬೇಯಿಸಸ್ಕೊಂಡ್ ತಿಂತಾ ಇದ್ರು ಗೊತ್ತ ಅಡ್ಗೆ ಮಾಡ್ಕೊಂಡ್ ನನ್ಗೆ ಫುಲ್ ಭಯಾನೇ ಆಗೋಗ್ಬಿಟ್ಟಿತ್ತು
ಹ್ಮ್ ಸ್ವಲ್ಪ ಜನ ಇರ್ತಾರೆ ಬಿಡಿ ಅವ್ರಗ ಏನ್ ಇಲ್ಲ ಕ್ಕಾಗಲ್ಲ
ಹ್ಮ
ಹ್ಮ್
ಅನ್ಕೊ್ಬಿಟ್ಟೆ ನಾನೊಂದ್ ಪಕ್ಷಿಿಯಗ ಉಟ್ಬಾರ್ದು ಅಂತ ಯಾಕಂದ್ರೆ ಬೇರೆ ದೇಶದಲ್ಲಿರ ನೋಡಿ ಎಲ್ಲಾ ಪಕ್ಷಿಗಳನೆೇ ತಿಂತಾರೆ ಜಾಸ್ತಿ
ಹ್ಮ್
ನಾನುನು ಕಳನ್ ತಿಂತೀನಿ ಅನ್ಕಳಿ ಆದ್ರೆ ನಾನುನು ಬಿಡ್ಬೇಕ ಂತ ಅನ್ಕೊಂತಾನೆ ಇರ್ತೀನಿ ಬಿಡ್ಬೇಕ ಬಿಡ್ಬೇಕು ನನ್ ತಿನ್ಬಾರ್ದು ಕೋಳಿನ ಅಂತ
ಬ್ರಾಮಿನ್ಸ್ ಆಗ್ಬಿಡ್ರಿ ಒಳ್ಳೇದಲ್ಲಾ
ಹ್ಮ್ ನನ್ಗೂ ಆಗಕ್ ಇಷ್ಟ ತಿಂದಿರಾ ಇದಕ ಇಷ್ಟ ಬ್ರಾಹ್ಮಿಣಸ್ನ್ ಆಗಕ್ ಆ ಆಗದಿಲ್ಲ ಬಿಡಿ ತಿಂದಿರ ಇರ್ಬೇಕು ಅಷ್ಟೇ ಆಗದು ಹ್ಮ್ ಮತ್ತೆ ನಾನು ಹಲುನು ಕುಡಿಯೋದ್ ಬಿಟ್ಬಿಡ್ಬೇಕು ಅಂತ ಅನ್ಕೊಂತ್ದೆ ಯಾಕಂದ್ರೆ ನಾನು ಮೊನ್ನೆ ಒಂದ್ ವೀಡಿಯೋ ನೋಡ್ತಾ ಇದ್ದೆ ಅದ್ರಲ್ಲಿ ಆಹ ಇವಾಗ ಹಸು ಹಾಲ್ ಕೊಡ್ಬೇಕಂದ್ರೆ ಅದಕ್ಕೆ ಮಗು ಆಗ್ಬೇಕು
ಹ್ಮ
ಮಗು ಆಗೋದಕ್ಕೂನು ಅದ್ ಹಿಂಸೆ ಕೊಡ್ತಾರೆ ಮಗು ಆದ್ಮೇಲೆ ಮಗುನ್ ಹತ್ರನುೂ ಬಿಡಲ್ಲ
ಯಾಕಂದ್ರೆ ಇವು ಆ ಹಗುನ ಹಾಲೆಲ್ಲಾ ಕುಡ್ಕೊಬಿಟ್ರೆ ಇವ್ರಗ್ ಆಾ ಸಿಗಲ್ವಲ್ಲ ಮಾರಕ್ಕೆ ಅದಕ್ಕೆ ಆಹ ಅದಕ್ ಫುಲ್ ಹಿಂಸೆ ಕೊಡ್ತಾರೆ ಅದ್ರ ಮಗುನ್ ಅದ್ರ ಹತ್ರ ಬಿಡಲ್ಲ ಈಥರ ಎಲ್ಲ ಮಾಡೋದು ಆಮೇಲೆ ಅದ್ರ ಮಗು ಒಂದು ಸತ್ ಹೋಗ್ಬಿಟ್ಟಿದೆ ಆ ಸತ್ತೋಗಿರೋ ಆಹ ಮಗು ಹಸು ಇರತ್ತಲ್ಲಾ ಕರು ಇರತ್ತಲ್ಲ ಆ ಕರುನ ಹಂಗೆ ಇಟ್ಕೊಂಡಿದಿದ್ದಾರೆ ಯಾಕಂದ್ರೆ ಅದಕ್ಕೆ ತೋರ್ಸಿದ್ರೆ ಅವಾಗ ಹಾಲು ಕೊಡುತ್ತೆ ಅನ್ನೋತರ ಅದೇನೋ ವಿಡಿಯೋ ನೋಡ್ದೇ ಬಿಡಿ ನನ್ಗಂತ ಫುಲ್ಲು ಹಿಂಸೆ ಅನ್ನಸ್ಬಿಡ್ತು ಅದನ್ನ ನೋಡ್ತಾ ಇದ್ರೆ ಆಮೇಲೆ ಅದಕ್ಕೆ ಏನಾದ್ರು ಗಂಡ ಗಂಡ್ದ ಆಹ ಹಟ್ಟಿದ್ರೆ ಮಗು ಅದನ್ನ ಎತ್ಕೊಂಡ್ ಹೋಗಿ ಅದು ತಿಂತಾರಲ್ಲ ಅಷ್ಟ ತಿಂತಾರಲ್ಲ ಒಬ್ರೊಬ್ರು ಅವ್ರಗ್ ಮಾರೋದು ಎಣ್ಣದಿದ್ರೆ ಅದನ್ನ ತಿರ್ಗಾ ಅದೇ ತರ ಇವಾಗ ಅಮ್ಮಂಗ ಹೆಂಗೆ ಹಿಂಸೆ ಕೊಡ್ತಾ ಇದಿದಾರ ಹ ಆತರ ಮಾಡ್ಕೊಂತೇ ಹ್ಮ್ ನನ್ಗೆ ಎಷ್ಟು ಬೇಜಾರಾಗೋಯ್ತು ಗೊತ್ತಾ ಅದನ್ನೆಲ್ಲಾ ನೋಡ್ತಾ ಇದ್ರೆ ನಾನ್ ಆಲ್ ಕುಡಿಯೋದು ಬಿಟ್ಬಿಡ್ಬೇಕಪ್ಪಾ ಸ್ವಲ್ಪ ಪ್ಪು ಸದೆ ತಿಂದಕೊಂಡಿದ್ದ್ಬಿಡ್ಬೇಕು ಅಂತ ಅನಿಸ್ತಾ ಇತ್ತು ನಿಜ ತುಂಬಾ ಬೇಜಾರಾಯ್ತು ಆ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ಬೇಜಾರ್ ಅನ್ಸುತ್ತೆ ಇನ್ನೊಂದ್ ನಿಮಿಷಕ್ ನನ್ಗ್ ಚಿಕನ್ ತೊಗೊಂಡ್ಂದ್ ಕೊಟ್ರೆ ತಿಂತೀನಿ ನನ್ ಅಂತವ್ಳು ಅಯ್ಯೋ ನನ್ಗ್ ಬಿಡಕ್ಕೆ ಆಗಲ್ಲ ಗೊತ್ತ ಹಾ ಬಿಡಕ್ಕೆ ಆಗಲ್ಲ ಗೊತ್ತಾ ನನಗೆ
ನೀವ್ ಇಷ್ಟೋತ್ ನನ್ಗ್ ಪಾಠಶಾಲೆ ತರ ಹೇಳ್ಕೊಡ್ಬಿಟ್ಟು ಇವಾಗ ನೀವೇ ಈ ತರ ಡೈಲಾಗ್ ಆಗ್ತಿದ್ರಲ್ಲ ನಾವ್ ಏನ್ನ್ಬೇಕ
ಏನೆಲ್ಲಾ ನೀವ ತಿನ್ನಲ್ವಾ
ನಾವು ಬ್ರಾಮಿನ್ಸ
ಸಾಕು ನಾನ್ ಕಂಡಿದ್ದೀನಿ ನೀವ ತಿನ್ನೋದನ್ನ
ಇಲ್ಲ ಇಲ್ಲ ನಾವು ಬ್ರಿ ಬ್ರಾಮಿನ್ಸ್ ಅವರು
ಹೌದಾ
ಹೌದೌ
ಹೊಸ ವಿಷಯ ಗೊತ್ತೇ ಇರ್ಲಿಲ್ಲ ನನಗೆ
ಪ್ರ್ರಾಮಲ್ಸ್
ಹ ಅಂದ್ರೆ ನೀವೇನು ತಿನ್ನಲ್ಲ ಮೊಟ್ಟೆ ಕೂಡ ತಿನ್ನಲ್ವಾ
ಇಲ್ಲ ಇಲ್ಲ ಇಲ್ಲ
ಅಷ್ಟು ಜನ ನೋಡಿದೀನಿ ಬ್ರಾಹ್ಮಿನ್ಸ್ ಅವರೇನೆ ಇದು ಚಿಕನ್ ಚೆನ್ನಾಗ್ತ ತಿಂತಾರೆ ಗೊತ್ತಾ ನಮ ಸ್ಕೂಲ್ ಅಲ್ಲೂ ಒಂದು ಹುಡ್ಗಿ ಇದ್ಲು ಅವಳು ಅದೇನೋ ಅವ್ರಿಗೆ ಏನೋ ಸೈಟ್ ಏನೋ ಕೊಡ್ತಾರ ಅನ್ಸುತ್ತೆ ಅವರು ಬ್ರಾಹ್ಮಿನ್ಸ್ ಅಂತ ಹೇಳ್ಕೊಂಡ್ ತಿರ್ಗಾಡಿದ್ರೆ ಅಂತ ಏನೋ ಗೊತ್ತಿಲ್ಲ ಅದೇನೋ ಇತ್ತು ಅದಕ್ಕೆ ಅವರು ಅವರು ಇವಾಗ ನಾವ್ ಹೆಂಗೆ ಪದ್ಮ ನಾವ್ ಪದ್ಮಶಾಲೀಸ್ ಕೆನಾ ಸೊ ಆ ತರ ಇರುತ್ತಲ್ವಾ ಕ್ಯಾಸ್ಟ ಅದ್ರಲ್ಲಿ ಅವ್ರು ಬ್ರಾಹ್ಮಿಣ್ಸ್ಗೆ ಕನ್ವರ್ಟ್ ಆಗ್ಬಿಟ್ಟಿದ್ರು ಗೊತ್ತಾ ಆದ್ರೆ ಎಲ್ಲ ತಿಂತಾರೆ ಎಲ್ಲ ತಿಂತಾರೆ ಎಲ್ಲ ಮಾಡ್ ಆದ್ರೆ ಹೇಳ್ಕೊಳಕ್ ಮಾತ್ರ ಬ್ರಾಹ್ಮಿಣಸ ಆತರ ಮೊನ್ನೆ ಒಂದ ಕಾಲೇಜ್ ಹೋಗಿದ್ನಾ ಅಲ್ಲಿ ಹದುಡ್ಗ ಒಂದ್ ಹುಡ್ಗಿ ಮತ್ತೆ ಇನ್ನೊಂದು ಹುಡ್ಗ ಅಂದ್ರೆ ಮೂವಾರ ಹೋಗ್ತಾ ಇದ್ರು ಅವರು ಬ್ರಾಹ್ಮಣ ಅವರು ಅ ನಾನ್ ವೆಜ್ ಏನಾದ್ರು ಅಂದ್ರೆ ಚಿಕನ್ ಕೋಳಿ ಏನಾದ್ರು ತಿನ್ಬಿಟ್ರೆ ನ ಇನು ತಿರುಪತಿಗ್ ಹೋಗಿ ಗುಂಡ್ ಕೊಟ್ಬಿಟ್ರೆ ಅದು ತಿಂದಿರೋದು ಹೋಗ್ಬಿಡತ್ತೆ ಅನ್ನೋದು ತರ ಮಾತಾಡ್ಕೊತಾ ಇದ್ರಿ ನಾನು ನನ್ ಸ್ನೇಹಿತನ್ ಹಕ್ತಾ ಇದ್ವಿ ಇವು ಅಂತ ಕೊಂಡು ಅದ್ ನೋಡಿ ಹೆಂಗೆ ತಿಂದು ತಿಂದ ತಿನ್ನೋದೆಲ್ಲಾ ಚೆನ್ನಾಗ ತಿಂದಬಿಟ್ಟ ದೇವ್ರ ಹತ್ರ ಹೋಗ್ಬಿಟ್ಟು ಗುಂಡ್ ಕೊಟ್ಬಿಟ್ರೆ ಅದಕ್ಕ ಇದಕ್ಕ ಏನ್ ಸಂಬಂಧ ಹೇಳಿ ಅಲ್ವಾ ಸಂಬಂಧ ಇಲ್ದಿರಂಗ ಮಾತಾಡ್ತಾರೆ
ಆದ್ರೆ ನಾನ್ ಹೇಳ್ತಾರ ಸಂಬಂಧ ಅದು ಬಿಡ್ಬೇಕು ಬಿಟ್ಬಿಡ್ಬೇಕು ಅನ್ನೋ ತರನೇ ತಾನೆ ಅಂದ್ರೆಳಿಗುನು ಇವಾಗ ಚೆನ್ನಾಗಿರೋ ಕೋಳಿನ್ ಮಾರ್ತಾ ಇದ್ದಾರ ಇಲ್ಲ ಅದಕ್ಕೂ ಅ ಸುಜಿ ಎಲ್ಲಾ ಅಕ್ಕಿ ಅದಕ್ಕೆ ದಪ್ಪ ಮಾಡಕ್ಕೆ ಹ್ಮ ಮಾಡ್ತಾರೆ ಅದಕ್ಕೂ ಏನು ಅ ಸರಿಯಾಗಿ ಊಟ ಎಲ್ಲ ಕೊಡಲ್ಲ ಸುಮ್ನೆ ಸೂಜಿಗಳು ಚುಚ್ಚೋದು ಕಳ್ಸೋದು ಆತರ ಮಾಡ್ತಾದ ಅಲ್ವಾ ಅದ್ರಿಂದ ಅದನ್ನೆಲ್ಲಾ ನೋಡ್ತಾ ಇದ್ರೆ ಎಲ್ಲಾ ಬಿಟ್ ಬಿಡ್ಬೇಕಪ್ಪ ಪ್ಪಾ ಅಂತ ಅನ್ಸುತ್ತೆ ಇದಕ್ಕೆಲ್ಲಾ ಹಿಂಸೆ ಯಾಕ ಕೊಡ್ತಾರೆ ಅಂತ ಆದ್ರೆ ಚಿಕ್ಕ ವಯಸ್ಸ ಎಂದ ತಿನ್ಕೊಂಡು ಬಂದ್ಬಿದ್ದೀನಿ ನಾನ್ ತಿನ್ನಲ್ಲ ಬಿಟ್ಬಿಡ್ತಿನಿ ಅಂದ್ರು ನಮ್ಮ ಮನವ್ ಬಿಟ್ಟು ಲ್ಲ ಅವ್ರಿಗೆ ಇಷ್ಟ ನಾನ್ ತಿನ್ಬೇಕು ನಾನು ಬೇರೆ ಸಣ್ಣ ಇದ್ದೀನಲ್ವಾ
ಹಾ
ಅದ್ರಿಂದ ಅವ್ರಗ್ ನಾನ್ ಬಿಟ್ಬಿಟ್ರೆ ಇನ್ ಏನ್ ತಿಂತೀನ್ ನಾನು ಅಂತ ದಪ್ಪ ಆಗಕ್ಕೆ ಅವ್ರ ಆತರ ಯೋಚನೆ ಮಾಡ್ತಾರೆ
ಹ್ಮ್
ಹ್ಮ್ ಮತ್ತೆ ಇನ್ನೊಂದನ್ ಮತ್ತ ನನ್ಗೆ ಕಾಲೇಜ್ ಹೋಗ್ಬೋತ ಇ ಲೆೆಲ್ಲಾ ನಿದ್ದೆ ಬಂದ್ಬಿಡ್ತಾ ಇತ್ತು ಮಧ್ಯಾಹ್ನ ಇಷ್ಟೊತ್ತಲೆೆಲ್ಲಾ ಇವಾಗ ದಿನ ಪೂರ್ತಿ ಮನೇಲ್ಲೇ ಇರ್ತೀನಿ ನನಗ್ ನಿದ್ದೆನನೆ ಬರ್ತಲ್ಲ ಗೊತ್ತಾ ಮದ್ಯಾನೋದೊತು ನಾನ್ ಮಧ್ಯಾಹ್ನತ್ ಮಲ್ಕೊಂಡ್ರೆ ನೈಟ್ ಹೊತ್ ಒಂದ್ ಸ್ವಲ್ಪ ಲೇಟ್ ಮಲ್ಕೊತನಿ ಅದು ಚೆನ್ನಾಗಿರತ್ತೆ ಇಷ್ಟತ್ತಲ್ಲಿ ಮಾಡಕ ಆಗಲ್ಲ ಮೊಬೈಲ್ ನೋಡ್ಕೊಂಡ್ ಇದ್ಬಿಡ್ತೀನಿ ಆಮೇಲೆ ಇವಾಗ ನೋಡಿ ನಡಿ ಇವಾಗ ಎಷ್ಟು ಟೈಮು ನಾಲ್ಕ್ ಗಂಟೆ ಆಗ್ತಾಯಯ್ತಾ
ಹೌದ
ನಲ್ಕಕ್ ಗಂಟೆ ಆಗ್ತೈತೆತ್ ಇವಾಗ ಯೋಚನೆ ಬರುತ್ತೆ ಅಯ್ಯ ನಾನ್ ಮಲ್ಕೊಬೇಕಂತ ಹಂಗಂತ ಅನ್ಕೊಂಡ್ ಮೊಬೈಲ್ ನ ಪಕ್ಕದದಲ್ಲಿ ಇಕ್ಕಿ ಮಲ್ಕೊತೀನ ಇಲ್ಲ ಮೊಬೈಲ್ ನೋಡ್ಕೊಂಡ ಇರ್ತೀನಿ ಈ ಮೊಬೈಲ್ ಹೆಂಗ ಆಗ್ಬಿಟ್ಟೈದೆ ಅಂದ್ರೆ ನಮ್ದು ಆಹ್ ಬಾಡಿಯಲ್ಲಿ ಒಂದು ಪಾರ್ಟ್ ಅನ್ ಭಾಗ ತರ ಆಗ್ಬಿಟ್ಟಿದೆ
ಹೌದೌದು ಹೌದು ಅದನ್ನ ಬಿಟ್ಟಿರಕ್ಕೋ ಆಗಲ್ಲ ಆ ತರ ಆಗ್ಬಿಡಿದೆ ನಿಗೆ
ಹ್ಮ್ ನಿಜ ನಾನು ಎಷ್ಟು ಬಿಡ್ಬೇಕಂತ ಪ್ರಯತ್ನ ಮಾಡ್ತೀನಿ ಗೊತ್ತಾ ಆಗದೇ ಇಲ್ಲ ನನಗ್ ನಿಜ ಬಿಟ್ಬಿಟ್ಟು ಎಲ್ಲಾ ಬಿಟ್ಬಿಟ್ಟು ನನ್ ಪಾಡಗ್ ನನ್ ಏನೋ ಅಂತ ದು ಆಹ ಕೆಲ್ಸ ಮಾಡ್ತಾ ಇರ್ಬೇಕು ನಮ್ಗೆ ಮೊ ಮೊಬೈಲ್ ಅನ್ನೋ ಇದ್ದೇ ಇಷ್ಟ ಇಲ್ಲ ಆದ್ರೆ ಈ ಜನ್ರೇಷನ್ ಅಲ್ಲಿ ಎಲ್ರು ಇಟ್ಕೊಂಡ್ರರುದ್ ನೋಡಿ ನನ್ಗು ಅಭ್ಯಾಸ ಆಗ್ಬಿಟ್ಟಿದೆ ಅಲ್ವಾ ನನ್ ಬಿಡಕ್ ಇಷ್ಟ ಇಲ್ಲ ನನ್ಗೆ ಬಿಸ ಈ ಬಿಡಾಕ್ ಇಷ್ಟ ಆದ್ರೆ ಈ ಬಿಡಕ್ ಹಗ್ತಾ ಇಲ್ಲ ನನ್ಗೆ
ಹೌದು
ಹ್ಮ್
ಹ್ಮ
ಮತ್ತೆ ನಾನು ಒಂದ್ ಹೊಸ ಹೊಸ ಮೊಬೈಲ್ ತಗೊಬೇಕು ಯಾಕಂದ್ರೆ ಇದು ಫುಲ್ ಹಾಳಾಗಿದೆ ನಾನು ಮೆಸೇಜ್ ಮಾಡೋಕ್ಕೆ ಆಗಲ್ಲ ಗೊತ್ತ ಯಾರತ್ರನು ನಾನೇನೊ ಓದ್ತಿದ್ರೆ ಅದೇನೋ ಓದ್ಕೊಳ್ಳುತ್ತೆ ಮತ್ತೆ ನಾನೇನೋ ಅದೇನಾದ್ರು ಮೊಬೈಲ್ ಆಫ್ ಆಫ್ ಆಗ್ಬಿಟ್ರೆ ಆನ್ ಮಾಡಕ ಒಂದ ದು ಮೂವತ್ತು ನಿಮಿಷ
ಹ್ಮ್ ಹ್ಮ
ಮತ್ತೆ ಸರಿಯಾಗಿ ವರ್ಕ್ ಕೂಡ ಆಗಲ್ಲ ಏನ್ ಮಾಡ್ಬೇಕಂತಾನೇ ಅರ್ಥ ಆಗಲ್ಲ ಆವಾಗ್ಲ ಬ್ಯಾಂಕ್ ಹೋಗಿದ್ದೆ ಅಂತ ಹೇಳಿದ್ನಲ್ವಾ ಆವಾಗ ನಮ್ ತಂದೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರರು ಎತ್ತದೆ ಎತ್ತಿದ್ರೆ ಕೇಳಿಸ್ತಾ ಇಲ್ಲ ನನ್ ನನ್ ಫೋನಲ್ಲಿ ಅ ಯಾರೂ ಕರೆಯಲ್ಲ ಇದ್ರೆ ನನ್ ಅ ಕಾಲ್ನ ಕಟ್ ಮಾಡಕ್ ಆಗಲ್ಲ ಆ ತರ ಆಗಿದ್ದ ನಾನ್ ಸರಿ ಅಂತ ಗಾಡಿ ಡಿಕ್ಕಿಯಲ್ಲಿಾಕೊಂಡು ಬಂದ್ಬಿಟ್ಟಿದೆವಿ ನಮ ಡಡಿ ಫುಲ್ ಕೋಪ ಬಂದ್ಬಟ್ಟಿದೆ
ಹಾ
ಬಂದೆ ನಮ್ಮ ಅಕ್ಕ ಕಿರ್ಸ್ತವಳೆ ಯಾಕೆಂದ್ರೆ ಡ್ಯಾಡಿ ಫೋನ್ ಮಾಡೇತ್ ಮಾಡು ಅ ತಂದೆ ಫೋನ್ ಮಾಡಿದಾರ ಮಾಡು ತಂದೆ ಫೋನ್ ಮಾಡಿದಾರ ಮಾಡು ಅಂತ ಅವ ಕಿಸಸ್ತಾ ಇದ್ದಲ್ಲ ಒಂದ್ ಕಡೆ ಸರಿ ನಂ ಬೇರೆ ಒಂದ್ ಕರೆ ಬರ್ತಿ ದೆ ನನ್ ಮಾಡ್ತೀನಿ ಮತ್ತೆ